ಸರ್ ನಮಸ್ತೆ, ಏನ್ ಸರ್ ಊರಲ್ಲಿ ಹಬ್ಬಾ
ಸಾರ್ ಇಲ್ಲಿ ನಾವು ಒ ಮೂೂರಲ್ಲಿ ಬಸವ ಜಯಂತಿ ಮಾಡ್ತವ್ರೆ ಸರ್
ಹಾ ಜೋರಾಗ್ ಮಾಡ್ತಿದ್ದೀರಾ ಸರ್?
ಹಾ ಮಾಡ್ತ ಎದರಸ ಎಲ್ಲಾ ಹುಡಗರು ಇಲ್ಲಾ ಹುಡಗರು ದುಡ್ಡ ಹಾಕಿ ಮನೆ ಮನೆಗೆ ಇಷ್ಟಿಷ್ಟೊಂತ ಅಂತ್ತ ಅಮೌಂಟ್ ಹಕ್ಕಿ ಕಲೆಕ್ಟ್ ಮಾಡಿ, ಮಾಡ್ತಾ ಇದಾರೆ. ಬಸ ಜಯಂತಿಯಗಿ ಇನ್ನೇನು ಒಂದೂವರೆ ತಿಂಗಳಾಗಿದೆ ಸರ್
ಎತ್ತರದು
ಇವಗಾ ಅಂದ್ರೆ ಸ್ವಲ್ಪ ಪ್ರಿಪೇರ್ ಆಗಿರ್ಲಿಲ್ಲ ಅವರು
ಹಾ ಸರ್
ಪ್ರಿಪೇರ್ ಮಾಡ್ಕೊಂಡು
ಯಾರ್ದ ಫೋನ್ ಬತ್ತ ಸರ
ನಮ್ಮ್ ಮನೆಯಲ್ಲಿ ಫೋನ್ ಮಾಡ್ತಾರಲ್ಲ ಸಾರ್ ಅಲೋ
ಹಾಂ
ಫೋನ್ ಮಾಡ್ತಾರಲ್ಲ ಮನೆಲಿ ಎತ್ಕೋದ ಮಧ್ಯೆ ಮಾಡಕಲ್ಲಾನು
ಹ ಏನಾಗ ಗೊತ್ತಿಲ್ಲ ಸುಮನೆ
ಹು ಸರಿ ಸರಿ ಹತ್ತು ನೀಮಿಸ್ ಮಾತಾಡೋನಾ
ಹ್ಮ್ ಗಾಡಿ ಯಲ್ಲಿಹೊತ್ತ ಇದಿಯಾ
ಹೂ
ಗಾಡಿಲೋಯ್ ಇದದ ಏನು ಅಷ್ಟೇ
ಅಷ್ಟೇ
ಈವಾಗ ಸರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ನಮಸ್ಕಾರ ಮಾಡಿ ಬಂದ್ದಿ ದಿದ್ದರಲ್ಲ ಸರ್
ಸ್ಥಾನಾನೇ ಆಗಿಲ್ಲ ಸರ್ ಇನ್ನುವೆ
ಮಂತ
ವಲ್ಲ ಗದ್ದದಿಕ್ ಬಂದಿ ಸುಮ್ನ್ ನೋಡ್ಕೊ ಅಂತ.
ಹ
ಫೋನ್ರರು ಮಾಡ್ಕೊಮ್ಮ ಟೈಮ್ಲಿ ಅಂತ
ಹ ತೀರ್ಸ್ಬಿಡಮ್ಮ ಅಂತ ಎಷ್ಟು ಮಾಡಿದಿದ್ದಾರೆ ಸರ ಈಗ
ಹೇಯ ಐದೆ ಐದೆ
ಐದೇ ಸರ ಹುಂ
ಹ್ಮ
ನಂಗೆಷ್ಟ್ ಕಾಲ್ ಮಾಡ್ದಿ ಸರ ನೀವು, ಈಗ್ಲೆಕ್ಕ ಹಾಕಂಡ್ರೆ
ಹೇ ನಿಮ್ಗ್ ಮಾಡಿದಿನ್ ನಾಲ್ಕ ಆ ರ ಅಕೌಂಟ್ ಆಗಿರೋದು ಮೂರ ಒಂದು ಡಿಸ್ಕನೆಕ್ಟ್ ಆಗಿತ್ತು
ಹಾ ನಮ್ದು ಹಂಗೆಬ್ ಒಂದಸತಿ ನೀವ ಈಗ ಮಾಡ್ರದ ನನ್ಗ ಎಷ್ಟು ಕಾಲ್ ಮಾಡಿಬೋದು ನೀವು ನೆನ್ನ ಒಂದು
ಹ್ಮ್
ಅವತ್ತೊಂದು ಪುನಃ ಪ್ರಶ್ನೆ ದಿನೊಂದೈತಿ ಇದ ಸೇರ್ಸ ನಾಕಲ್ವಾ?
ಹ್ಮ್
ಈ ಸೇರ್ ಸರ್ ನಾಕೋ ಮುಗೀತು ನಿಮ್ದು ಆರ್ ಕಲು ಕ್ಲೋಸು
ಹ್ಮ್ ನಮಗ ನೀವು ಇನ್ನು ಮೂರ್ ಮಾಡ್ಕೊಡ್ಬೇಕಾಯ್ತದೆ
ಹಾ ಮಾಡ್ಕೊಡ್ಬೇಕು ಮತ್ತೆ ಹ್ಮ ಇನ್ನೇನಿಲ್ಲ ಹಳ್ಬೇಕು ಓಹ್ ಇನ್ನೆಂಗ ಊರ್ಲಿ, ಹಾ
ಬಂದ
ಊರು ನೋಡ ತಾಡಿ ಇ ನಾಳ ಬರ್ತನಿ ಇಲ್ಲಾಂದ್ರ
ಎ ಬಾರ ಇನ್
ಏನ್ ಮಾಡಕತ್ತಾರೆ ಯಲ್ರು ಬೇಜಾರಕಣೋ
ಹ್ಮ್ ಹ್ಮ್ ಹ್ಮ್ ನಿಮ ಡಾಡಿ ಏನಂದ್ದು
ಎನ್ನ ನಾ ಏನ ಫೋನೇ ಮಾಡಿದೆ ನ ಫೋನ್ ಮಾಡಿದ.
ಅಲ್ಲಿ ಇರುವಂದ್ದ ಅದು ಬಾ ೂಡುಬಡಬೇಕಂದ್ದ
ಏನ್ ಫೋನ್ ಮಾಡೋದ ಅ ಇಲ್ಲಿ ಒಂದ್
ಹಾ
ಏನನ್ ಮಾಡದು ನಂಗೆ ಹೋಗತಕ್ಕದಾನ ಊರ್ಲೋಗಿ ಏನ್ ಮಾಡಕದ್ದು ಅಲ್ಲೋ ಈ ಸುಮ್ ಕೂದರ್ಬೇಕು
ಹಾ
ಇವಾಗ ಎಲ್ನೀರ್ ಗಿಲ್ನೀರ್ ಕುಡಿಬೇಕು ಊರ್ಗ್ ಬರ್ಬೇಕು.
ನಿಮ್ ಚಿಕ್ಕಪ್ಪ ಅಲ್ಲ ಅದೆಲ್ಲ
ಹ್ಮ್
ನಿಮ್ಮ ಚಿಕಪ್ಪ ಅಲ್ಲೇ ಇದಲ್ಲಪ ಕುಡಿಯ
ಯನ್ ಕೂಡಕ್ದು
ಹ್ಮ
ಅಂದ ಎರ ಎರಡನೇರ್ ಕುಡ್ಕಂದ್ ಡೈಲಿ ಎರಡ್ ಎಏಡನರ್ ಕುಡ್ಬಿಟ್ಟ್ ಒಂದ ಆರಡಿಸ ಸಾವಿ ಒಸಕೊಂಡು
ಹಾ
ಮ್ೆ ಗಾನ ಈಜ ಗಾನ ತೀನ್ ದಿವ ಬ ಜಾಸ್ತಿ
ಎರಡ್ ಕಿತ್ಕಬಾ ಇವತ್ತು ನಾಳಕ್ ಕುಡಿ ತಿರ್ಗಾ ನಾಳಿದ್ದ ಹೋಗು ಎರಡ್ ಕಿತ್ಕಬಾ ಇವ ಅವವತ್ತು ನಾಳಕ್ ಕುಡಿ ಹಂಗ ಕುಡಿ ಅಷ್ಟೇ
ಹ್ಮ್
ನಾ ರಾಜು ತಮ್ಮ ಅಂದು ಆರ್ ಇಸ್ಕೊಂಡ್ ಬಂದಿ ಹಾ ಅದಕಗ
ಹ್ಮ್
ಫನ್ ಮ್ಯಲ್ ಫೋನ್ ಮಾಡಕ್ಕೆಹತ್ತವೆ
ಆ
ಫೋನ್ ಮೇಲ್ ಫೋನ್ ಬತಾವ
ಹಾ ಮನೆ ಮನೆಲ್ಲಿಯಾ.
ಹ್ಮ
ಮನೆೆಯಿಂದಿಯಾ ಯಕ ಏರಿಕಬೇಕಕ್ಕೆನ
ನೀರಿ ಕಳಕಲ್ಲಿ ಬೇರೆ ಏನಾದ್ರು ತರ್ಬೇಕ ನಾನು ಕಾವಲಿಗ ಈ ಸೈಡ್ ಗದದಕ್ ಹೋದ್ ನೋಡಿದ್ರು
ಹಾ
ರಪ್ಪಡ್ಬಲ್ಲನ ತರಗಿರಕ್ಕ
ಹ ನಿಯತ್ತಾಗ ಹೋಗ
ಟಗಪುಡದಕ್ಕಂದೆ
ಗದ್ದುಗ
ಯಾವಾಗ್ದಾರ
ಎರ್ಗಡು ಏನುೋ ಕಲ್ಲ ಸುಮ್ಮ್ನೆ ಬಂದೆ ಅದೋ ನಮ್ಮ ಪಪಗಳು ಕಪ್ಪು ಬಟ್ಟ ಅದೆಲ್ಲ ಒಂಟ ಟವ ಅಲ್ಲಾ ಬುಟ್ರನಲ್ಲ ನಂಜನ್ ಕೂಡ ಒಳಾಲಿ ಅದು ಬ್ಯಾಗ್ಲಿ ಮಧ್ಯೆ ಸೇರ್ಕಬಿಟ್ಟೈತಿ ಅಲ್ಲೇ
ಹಾ
ಕಾವ್ಲಿಿಗೆ ಎಷ್ಟ ಕೊಡುವ ಅಂತಂದ್ರು ಕಾವ್ಲಿಿಗೆ ಎಷ್ಟ ಅಮೌಂಟ್ ಬಂದಿ
ಹ್ಮ ಅದಕ್ಕ ನೀ ತಗ ಬಂದ ಹ್ಮ್
ಹ್ಮ ಹಾ
ಇ ನಂಜನ್ಮಡಗೆ ಒಂಟಕಟದನಪ್ಪ ಅನ್ಕಿ
ಹ್ಮ್ ನಂಜಿನ ಕೊಡ್ಬೇಕ್ದ ಸರಿಿ
ಹ್ಮ ಮೈಸಾಮಿ ಅಕ ಬೆಳಗ್ಗೆ ಎಲ್ಲ ಎಲ್ಲ ಹೋಗಿದ್ರೆ ವಾಕಿಂಗ್
ಬಾಲಸ್ವಾಮಿ ಒ ಬಂದನಿಲ್ಲ ನಾನು ಬ ನಿಮ್ಮಾಳು
ಹ್ಮ
ಅಜಯ್
ಹ ಒಂದನಲಾಮ ಎಪ್ಪಂದಂತನಿಲ್ಲ
ಹ ಬಂದಿದ್ ಒಂಟಾಗ ನಾನ ಅದ ಅಲ್ಲಿಗ್ ಬಂದನಿಲ್ಲ ಐ ಸ್ಕೂಲ್ಗ ಇವ್ರ ಐದುವರೆಗೆ ಎದ್ದೋಳ್ಸಿದ್ರಪ್ಪ
ಇದದುವರೆಗ ಇದ್ದೋಡದ್ರ
ವಯಸವರೆಗೆ ಫೋನ್ ಮಾಡಿದ್ರು ನಾನು ಒ ಗಂಟೆ ತಂಬಐತಿದ್ರು
ಹ್ಮ್
ಆಮೇಲೆ ಹವಾಗಿ ಅವ್ರ ಅದಕ್ಕೆ ಒಳ್ಳದು ಹಂಗಗೆ ವ ನನ್ ಮಾಡ ನಿಮ ಮಾಡ ಡ್ನಲ್ಲ
ಹ
ನಾವ ಒಂದ ಹದ್ಮೂರು ರೌಂಡ್ ಓಡ್ದ್
ಮತ್ತೆ ಅ ದೇಥಕ್ ಹೋಗಿದ್ರಿ ಮತ್ತೆ ಓಡ್ರೆ ಓಡದ್ರೆ ಅಲ್ಲಿ ಸ್ವಲ್ಪ ಮೈ್ದಾಗದು
ಅದೇ ಅಜಯ್ ಒಂದ್ ಹನ್ನೆರಡು ಓಡ್ದಾನ, ನಾ ಒಂದ್ ಹದ್ಮೂರ್ ಓಡ್ದಿ.
ಓಡ್್ಮ ಎಕ್ಸರ್ಸೈಜ ಮಾಡಿದ್್ಮ ಒನ್ ಕೂತಿದ್ ಮಾತಾಡದ್್ಮ ಅ ಇಲ್ಲ
ಹ್ಮ
ಬಂದು
ಮೂವತ್ಕಾರಲ್ಲ, ಮೂವತ್ಕಾರಾಲ ಮುಗಿಸ್ಬೂಟ್ ಅತಗೆ ಹ ಅದು ಅಮೌಂಟ್ ಬತ್ತಲ್ಲ ಮೇ ಎಡೆ
ಹ್ಮ
ಆ ಅ ಆ ಕೋಡಾಕಿ ಎಂತ
ಹ್ಮ
ಅದ ಹಾಕಕ್ಕ ಅದ್ದ ನಿಂಗ ಅದ್ದ
ಆಗಲ್ಲ
ಆಗಲ್ಲ ಅಲ್ವಾ
ಹ್ಮ್ ಹ್ಮ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗ್ಬೇಕು ಏಕೆ
ಹ್ಮ
ಹ್ಮ ಮೈಸಮಗ್ ಇನ್ನೊಂದು ಮೂ ಎರಡ್ ಕಾಲ್ ಮೂರ್ ಕಾಲ್ ಮಾಡ್ಬಿಟ್ರೆ
ಹ್ಮ
ಅವನು ಮೂರ್ಖಲು ಅಜಯಗ ಮೂರ್ಖಲು
ಹಾ ಈಗ ಯಾವಾಗ್ ಮಾಡ್ತನಿ ನಾನೀಗ ಮಾನುಭಾಬಕ್ಕನದ ಯಾವಾಗ್ ಮಾಡ್ತೀನಿ ಗೊತ್ತಿಲ್ಲ ಕಂಟಿನ್ಯಿ ಎರಡ್ ಕಾ ಮಾಡ್ತನಿಂಗ
ಆಯ್ತು ಮಾಡ್ಕೊಡು ಈಗ್ಲೇ ಮಾಡು ಅದೇನಾಯ್ತು ಮಾತಾಡ್ಕನಿ ಫೋನ್ ನ್ಲಿ ಮಾತಾಬಿಡ್ಫಷ್ಟು
ಹ್ಮ್
ಫನ್ಲಿ ಮಾತಾಡಬುಡು ನಿಮ್ಮಲ್ಲಿ ಆಮೇಲ್ ಮಾಡು
ಹ್ಮ್ ಕಂಟಿನ್ಯೂ ಗಡ್ ಕಲ್ಲ ಅಜೆಗ ಒಂದು ಕಂಟನ್ಾಗ ದ್ ಕಲ್ ಮಾಡ್ಿಡ್ತಿ
ಹ್ಮ್ ಮಾಡಿ ಅಲ್ವಾ ಒಸತಿಿನವೇ
ಹ ಒಂದು ನೆನ್ನ ಅವನದ ಮಾಡಸ್ಕಂದ ಕಂಪ್ಲೀಟ್ ಆಯ್ತು ತಿರ್ಗಾ ನನಗೆ ನಾನು ಮಾಡ್ತೀನಿ ಅಂತಂದಾಗ ಮಾಡ್ದಾಗ ಡಿಸ್ಕನೆಕ್ಟ್ ಆಗೋಯ್ತು
ಹ್ಮ ಅದಾಗೋಯ್ತೋಗಾರ ಕೌಂಟು ಆಗಲ್ವಾ
ಕೌಂಟ್ ಆಗಿ ಕೌಂಟು ಆಗಿಲ್ಲ ನಂದು ಆ ತರ ಹೋಯ್ತು
ಹ ಅ ನಂಗ ಹಂಗಗೆ ಆಗೋಯ್ತವದು ಮಾತಾಡ್ದ ಪೂರ್ತಿ ಮಾತಾಡ್ನು
ಹಾ
ಕೌಂಟ ಅನಿಲ್ಲ ನೀನ ಅದು ಅದು
ಹ್ಮ
ಹಾ
ನೋಡ ಇವ ಎಂಗಾರು ಮಾಡಿ ಮತಾಡ ಅವನ್ತಸ ಮಾಡ್ಬೇಕು ಅವ್ರಗೊಂದ ಇದು ಅಂತಮ್ಮ ಇದು ನಾ ಇದು ಮಾಡ್ಬಿಟ್ಟು ಐದಾರ ನಿಮ್ಮಳಗ ಒಂದ್ ಮಾಡಿನಿ ಅಮನ್ ಮಾಡಣ ನಂಗ ಅವನ್ ಮುಂದೆ ಐದ್ ಐದ್ ಮಾಡ್ಬಿಟ್ಟು ಮಾಸ ವೇಟಕಬೇಕ ನಲ್ಗ ಆರು ಆರಲ್ಲ ಒಂದ್ ಆರುನೂರು ಹದಿನೆಂಟು ಹದಿನೆಂಟು ನಿಂಗು ಇನ್ನಂದ್ ಎರಡು ಮೂರ ಮಾಡಿದ್ರೆ ಇಪ್ಪತ್ತ ಆಗೋಯ್ತು ಅಲ್ಲೇ ಯಾರ್ ತುಮನ ಗನ್ ಸುತ್ತ ನೌಡ್ಬೇಕ್ ಅಂತ ಅ್ರ ಏನಾಯ್ತ ಅಂದ್ರೆ ಡಿಸ್ಟರ್ಬೆನ್ಸ್ ಇಲ್ದೆ ಮಾತಾಡ್ಬೇಕಲ್ಲ ಅದೇ ಇದು
ಹ ನಾನು ಆಕ ನೀ ಯಾಕ್ ಏಳದಕ್ಕಗ ನಾನು ವಿ ಚೇತಿ ಎಷ್ಟ್ ಮಾತಾಡಿದಮ್ಮ ಒಂದ್ ದಿವಸ ಕಂಪ್ಲೀಟ್ ಮಾಡನಲ್ಲ ನಾವು ಐದ
ಹ್ಮ್ ಅದ ಐವತ್ ನಿಮ್ಷ
ಹುಚ್ಚಿಡೋಯ್ತಾಗ ಐವತ್ತು ನಿಮಿಷ ಅಂ ಮತ್ತೆ ನೀನು
ಹ್ಮ ಅಲ್ಲ ಒಬ್ಬೊಬ್ರೊಂದ್ಗ ನಾಮ ಗೊತ್ತಿಲ್ಲದೆ ಒನ್ ಅವರ್ ಎರಡ್ ಅವರ್ ಮಾತಾಬಟಿರ್ತಿನಿ
ಆ
ಇನ್ನೊಂದು ಸತಿ ನಾ ಗದ್ದ್ಗ ಹೋದಾಗ ಅರುಣಂಗ ಮಾಡ್ತನಿ ಅಲ್ ನೋಡು ಸೊಮುನ್ ಫೋನ್ ಹಿಡ್ಕೊಂರ ಆಗ ಒನ್ ಅವರ್ ಲೆಕ್ಕ ಕಮ್ಮಿನ ಒಂದ್ ಗಂಟೆ ಹ ಸು ಮುನ್ ಮಾಡತೇ ಹಂಗ ಇಂಗ
ಅರುಣನ್ನು ಎರಡು ಮಾ ಬಿಡು
ಅರುಣನ್ನ ನೆನೆ ಆಡ್ ಮಾಡ್ಸಿಮಿ ನಿೆನ್ನೆ ಯಾಡ್ ಮಾಡಕ ಕಾಕಮಿ
ಹಾ
ಮಾತಾಡಮ್ಮ ಮಾಡ್ರಿ ಅಂತಿದ ಹ್ಮ್ ಕತ್ ಕುೂತ್ ಕತ್ ಕುೂತ್ನಾ
ಹ
ಹ್ ನಾನು ವಸನ್ ಹೆಂಗ್ ನಡಿಲಿ
ಹ್ಮ ಅವೌನಾ
ಹ್ಮ್
ಹ್ಮ್
ಅಲ್ಲಿ ಮಾಸ್ವಾಮಿ ನೀನು ಮಾತಾಡ್ತಿರ್ಲಲ್ಲ ಅದಕ ಹೋಗಕ
ನ ಅವತನ್ನ ನೆಗ ಪತ್ತ ಕನಂಗ
ಂತ ಆ ಕ್ಯಾಟ್ರಿಂಗೀ ಈ ಕ್ಯಾಟ್ರಿ ಂಗ್ರೀ ಸರಾ
ಅಮ್ಮ ಮಾತಾಡ್ಬೇಕು ಅಂದ್ರ ಯಾವ್ತರ ಮಾತಾಡ್ತಾನ ಅವನ್ ಫೋನ್ ಬಂದಾಗ ನಮ ಫೋನ್ ಮಾಡ್ದಕ್ ಒಂಥರ ಮಾತಾಡ್ತಾನೆ ಹ ಆ ತರ ಒಂದು ಮೈಸೂ ಸಮೀದು
ಹ್ಮ್ ಮತ್ತೆ ಅಮ್ಮ ನಿನ್ನ ಏನಂತಾನ ಈ ಸವ ಪೊನ್ ಮಾಡೋಕ್ರ ಆಮ್ಮ ಸಿಸ್ಟಮ್ತಾಡ್ಕತ
ಹ ನ ನಾ ಏನ್ ಮಾತಾಡದ ನೋ ನಾ ಮಾತಾಡದ್ ನೋಡಿದರಪ್ಪ ನೀ
ಹ್ಮ್ ಅಲ್ಲಾ ನೀ ಅವನಂದ ಹೆಂಗ್ ಮಾತಾಡ ಅವನ್ಿಗೆ ಹೆಂಗ್ ಮಾತಾಡ್ದ ನಂ ಹೆಂಗ ಗೊತ್ತು ನೀ ಅವನ್ ಹೆಂಗ ಮಾತ
ಆಮೇ ಎಷ್ಟ್ ಹೆಂಗ ಹೇಳ್ತಾನಂದ ಕನ್ನಡಲ್ಲ ಹಳ್ತನ ಕವು
ಹ್ಮ್
ಹ್ಮ್
ಹ್ಮ ನ್ ಇನ್ನೆ ಒಂಬತ್ತು
ಅಂದೇನ ಆಯ್ತು ಅ್ರ ಗದ್ ತಾಗ್ ಯ ಎರ್ಗಡೆ ಉಳ್ಸಕ್ ಆಗಲ್ಲ
ಒ್ಣ ಮೊನ್ ಮೇ ಉಳ್ಸಿನಿ ಇನ್ನೊಂದು ಗದ್ದೆ ಉಳ್ಸಿಲ್ಲ ಕಟ್ಮಾಡು ಕಟ್ಮಾಡು